ಹಲೋ
ಹಾ ಹಲೋ ಹಲೋ ಸರ್.
ಹಾಂ ಸರ್ ಗುಡ್ಮಾರ್ನಿಂಗ್ ಗುಡ್ ಈವ್ನಿಂಗ್.
ಹಾ ಗುಡ್ ಈವ್ನಿಂಗ್ ಸರ್ ಎನ್ ಮಾಡ್ತೀರ.
ನಾವು ಇಲ್ಲೇ ಹೊಲದಲ್ಲಿದ್ವಿ ನೀವು.
ನಾವ್ ಸರ್ ಇಲ್ಲಿ ಗುಲ್ಬರ್ಗಾಗ ಸರ್ ಇಂಜಿನಿಯರಿಂಗ್ ಮಾಡ್ತವಿ ಸರ್ ಇಲ್ಲಿ.
ಹ್ಮ ನಾವೆಲ್ಲಾ ಪಾನ್ ಮಸಾಲ. ಹೊಲದಲ್ಲೇ ಇರ್ಬೇಕು ಮೂರ್ಹೊತ್ತು ನಾವು ಇದನ್ ಹಾಕಿದೀವಿ ಈಗ. ಅದೇನು ಇದು ಗೊತ್ತಾ ನಿಮ್ಗೆ ಬೀಜ್ವಾಡ.
ಹಾ ಸರ್ ಹ ಸರ್.
ಹಾ ಅದನ್ನ ಹಾಕಿದ್ದೀವಿ ಮತ್ ಗುಬ್ಬಿ ಕಾಯ್ಬೇಕ ಅದನ್ನ ದಿನಾ.
ಹಾ ಹೌದು ಸರ್.
ಗುಬ್ಬಿ ಇವಾಗ ತಿನ್ಬಿಟ್ಟು ಹಾ ಹೇಳ್ರಿ.
ಏಷ್ಟೊತ್ ಕೆಲಸ ಮಾಡ್ತೀರಿ ಸರ್ ಅಲ್ಲಿ.
ಹ ಹೊಲ್ದಲ್ಲಿ ಒಂದ ಮಿನಿಮಮ್ ಅಂದ್ರ ಒಂದ್ ಏಟೀನ್ ಅವರ್ಸಿಂದ ಸಿಕ್ಸ್ಟೀನ್ ಅವರ್ಸ್.
ಹೌದ್ ಸರ್ ಸರ್ ಬಿಸಿಲು ಇರುತ್ತ ಸರ್ ಬಕ್ಕಳ.
ಇಲ್ಲಾ ಅಭ್ಯಾಸಾಗ್ಬಿಟರ್ತೆ ಸರ್.
ಹೌದಾ ಸರ್ ಮತ್ ಸರ್.
ಕೆಲ್ಸರ್ ನಾವು ಮತ್ತೆ ಇವಾಗ ನೋಡಿ ಇದನ್ನಾ ಹಾಕಿದೀವಿ ಬೀಜ್ವಾಳ ಬೀಜ್ವಾಳಕ ರೇಟ್ ಚೆನ್ನಾಗಿದೆ ಆಮೇಲೆ ಪೌಷ್ಟಿಕಹಾರ ಅದು ಬಹಳ ಪೌಷ್ಟಿಕಹಾರ ಎಲ್ಲರೂ ಹೈಬ್ರಿಡ್ ಜೋಳ ಉನ್ನತರೆ ಆದ್ರೆ ಏನ್ ಇರಂಗಿಲ್ಲ ಚಪಾತಿ ತಿನ್ನೋದು ಒಂದೇ ಹೈಬ್ರಿಡ್ ಜೋಳ ತಿನ್ನೋದು ಒಂದೇ ಅದಕ್ಕೆ ಬೀಜವಾಳ ಚೆನ್ನಾಗಿ ನೋಡ್ಕೋಬೇಕಲ್ಲ ಇವಾಗ ಬೀಜವಾಳ ಹಂಗೆ ಬಿಟ್ಟ ಹೋಗ ಬಿಟ್ವಿ ಹಾಕಿದೆ ಕೆಲಸ ಬಾಳ ಇರಲ್ಲ ಸರ್ ಇದ್ರಾಗೆ.
ಹಾಂ ಸರ್.
ಹೆಂಗಿರುತ್ತೆ ಅಂದ್ರೆ ಇವಾಗ ಬಂದು ಸ್ವಲ್ಪ ನೀರ್ ಹಾಸದಿದ್ರೆ ಹಸ್ಬೋದು ನೀರ್ ಹಾಸಿದ್ಮೇಲೆ ಸ್ವಲ್ಪ ಗೊಬ್ಬರ ಕೊಡೋದಾದ್ರೆ ಕೊಡ್ತೀವಿ ದಿನ ಕೊಡಲ್ಲ ಅದೇ ಸಗಣಿ ಗೊಬ್ಬರ ಗೊತ್ತಾ ಲ್ಲ ನಾವೆಲ್ಲಾ ಆರ್ಗ್ಯಾನಿಕ್ ಬಳ್ಸೋದ ಗೊಬ್ಬರನ ಸಗಣಿ ಗೊಬ್ಬರ ಗೊತ್ತಲ್ಲ ಅದೆ ಸಗಣಿ ಗೊಬ್ಬ್ರನ ಸ್ವಲ್ಪ ನೀರ್ ಹಸ ಬೇಕಾರೆ ಹಿಂಗೆ ಬಿಡ್ತೀವಿ
ಹಂಗೆ ಎಲ್ಲಾ ಗಿಡಕ್ಕೂ ಒಂದೊಂದಾಗಿ ಒಂದೊಂದಾಗಿ ಹೋಗುತ್ತೆ.
ಹ್ಮ್
ಹಂಗೆ ಇದನ್ ಇಷ್ಟ ಹಂಗೆ ಇದು ಮಾಡ್ಕೊಂತ ಹೋಗ ಇವ ಅದೊಂದ ತಾಸ ಆಗ್ಬೋದು ಅಷ್ಟೇ ಬಟ್ ಗುಬ್ಬಿ ಇದಾವಲ್ಲಾ ಜೋಳನ ತಿನ್ಬಿಡ್ತವೆ.
ಹಾಂ ಸರ್.
ಒಂದೇ ಒಂದ್ ದಿನ ನೀನ್ ಕಾಯಕ್ ಹೋಗ್ಲಿಲ್ಲ ಅಂದ್ರೆ ಸೀದಾ ಒಂದು ಎಕರೆ ಫುಲ್ಲು ಲಾಸ್ ಮಾಡ್ಬಿಡ್ತವೆ ಗುಬ್ಬಿಗಳು.
ಹ ಹೌದಾ ಸರ್ ಸರ್ ಸ್ವಲ್ಪ ಯಾವಬಿ ಕೆಮಿಕಲ್ ಫರ್ಟಿಲೈಸರ್ ಅನ್ನ ಯೂಸ್ ಮಾಡಲ್ಲ ಸರ್ ನೀವಲ್ಲಿ.
ಇಲ್ಲ ಸರ್ ಯೂಸ್ ಮಾಡಲ್ಲ.
ಅದ ಹಾ ಸರ್ ಅದಕ್ಕೆ ಸರ್ ಇಲ್ದಿರೆ ಸರ್ ಕೆಮಿಕಲ್ ಅದನ್ ಬರ್ತಾವ ಸರ್ ಅದರಿಂದ ಎಲ್ಲಿ ಯಾವನು ಗುಬ್ಬಿಗಳು ಅದನ್ನ ಹಾಳ ಮಾಡಲ್ಲ ಬಟ್ ಸರ್ ಅದರಿಂದ ನಂದ್ ಬೆಳೆ ಸ್ವಲ್ಪ ಖರಾಬ್ ಆಗವು ಸರ್ ಅಷ್ಟು ಚೆನ್ನಾಗಿ ಇರಲ್ಲ.
ಹಾ ನೋಡ್ಸ ನಮ್ ಪಕ್ಕದ ಹೊಲದವ್ರು ಏನ್ ಮಾಡ್ತಾರ ಅಂದ್ರೆ ಆ ಜೋಳ ಕೆಲ್ಲ ಕೆಮಿಕಲ್ ಹಚ್ತಾರೆ ಗುಬ್ಬಿ ತಿಂದ್ರೆ ಗುಬ್ಬಿ ಸಾಯ್ಬೇಕು ಒಂದ್ ಪ್ರಾಣಿನ ಸೈಸ್ತಿರ್ತಾರೆ ಅವರುನೂ ಅವ್ರಗೋಸ್ಕರ.
ಹೌದಾ ಸರ ಸರ ಹೇಳಳ್ಬೇಕ ಸರ್ ನೀವುನು.
ಹಾ ಸರ್ ಹೇಳ್ಬೇಕು ಎಷ್ಟ್ ಹೇಳಿದ್ರೆ ಕೇಳಲ್ಲ ಸರ್ ನೀನ್ ಬಂದ ಕಾಯ್ತನಪ್ಪ ಅಂತರೆ ಸರ್ ಅದಕ್ಕೆ ನಾವ ಎನ್ ಮಾಡ್ತಿದ್ವಿ ಅ ನಮ್ ನಾವ್ ನೋಡ್ಕೊಂಡ ಸುಮ್ನ್ ಇರ್ತೀವಿ ಸರ್.
ಹಾ ಸರ್ ಪಕ್ಕದದಲ್ಲಿ ಎಲ್ರ ಸರ್ ಏನಾರ ಕಂಪ್ಲೇಂಟ್ ಮಾಡ್ಬೇಕು ಸರ್ ಹಂಗಿದ್ರ ಸರ್ ಪ್ರಾಣಿ ಪಕ್ಷಿಗಳಿಗ ಕೊಲೆ ಮಾಡಿದ್ರೆ ಸರ್ ಪಾಪ ಸರ್ ಅದನ್ನ ಮಾಡ್ಬಾರ್ದು ಸರ್ ಹಂಗೆಲ್ಲ.
ಹಾ ಮಾಡ್ಬೇಕೇಕ್ ಸರ್ ಅವ್ರಿಗೆ ಹೇಳ್ತೀವಿ ನೋಡೋಣ. ಇವಾಗ ಅದಕ್ಕೆ ನಾವ ಏನ್ ಮಾಡಿಬಿಟ್ಟೀವಿ ಗೊತ್ತ ಸರ್ ಅವರ್ ಏನೋ ಸೋಲಾರದು ಹಲ್ಲಿಗಿ ಎಂತ ಹಲ್ಲಿಗೆ ಗೊತ್ತಾ ನಿಮಗೆ ಈಗ ಡಮರುಗ ಅಂತಾರಲ್ಲ ಅದನ್ನ್ ನಾವ ಮ್ಯಾನಯುವಲ್ ಆಗಿ ಬರ್ಸ್ಬೇಕಿತ್ತು ನಾವೇ ಕೈಯಿಂದ ಬಸ್ಬೇಕಿತ್ತು ಇವಾಗ ಸೋಲಾರ್ ಇನ್ ಮಾಡ್ಬಿಟ್ಟವಿ ಸೆಕೆಂಡ್ ಸಿ ಸೆ ಕೆಂಡ್ ಸ್ಸಿಗೆ ಸೋಲಾರಿಂದ ಚಾರ್ಜ್ ಆಕತ್ತೆ ಬ್ಯಾಟ್ರಿ.
ಹೂ ಓ ಹೌದ ಸರ್ ಹಾ ಸರ್ ಹಲ್ಲಿಗ ದಿಂದ ಸೌಂಡ್ ಬರ್ಸನ್ ಕಡೆ ಸರ್ ಯಾವ ಗುಬ್ಬಿಗಳನ್ ಬರಲ್ಲ.
ಹಾ ಹಾರೋಗ ಬಿಡ್ತಾವ್ ಸರ್.
ಹಾ ಹಾ ಹ ಸರ್.
ಹಂಗ ಮಾಡಿ ಹಾ ಹಂಗ ಮಾಡಿ ಇ ಮಾಡತ್ತವಿ ಸರ್.
ಹೌದ ಸ ಚೆನ್ನಾಗಿ ಯೂಸ್ ಮಾಡಿದ್ರ ಸ ಸೋಲಾರ್ ಅಂದ ಸೋಲಾರ್ ಅ ಹಾ ಸರ್ ಸೋಲಾರ್ ನಮ್ದ ನಮ್ದ ಈ ಕಡೆರ್ ಗುಲ್ಬರ್ಗ ನಾವ್ ಎಲ್ಲ ನಮ್ದ್ ಸೋಲಾರ್ದ ಫ್ಯಾಕ್ಟ್ರೀ ಸಿ ಇರೋದು ಸರ್. ಎಲ್ಲ ಸರ್ ಎಲ್ ಎಟಿ ಸರ್ ನೀರಿಂದ ಜನರೇಟ್ ಮಾಡ್ತ ನೀರಿಂದ ಸ್ವಲ್ಪ ಒಂದೊಂದ ಪ್ಲೇಸ್ ನೀ ಇರೋದು ಕಮ್ಮ ಸರ್. ಸೊ ಅದಕ್ಕ ನಾವ ನೀರಿಂದ ಕನ್ವರ್ಟ್ ಸೊ ಅದು ನೀ ವಾಟರ್ ಎನರ್ಜಿ ಚೇಂಜ ಮಾಡ ಸೋಲರ್ ಎನರ್ಜಿ ಅ ಕನ್ವರ್ಟ್ ಮಾಡ್ ಸರ್ ಬಿಸ ಸರ್. ಪರ್ಫೆಕ್ಟ್ ಆಗಿ ಎಷ್ಟ ಕೆಪಾಸಿಟಿ ಬಿಸಿಲ್ಬೇಕು ಅಷ್ಟೇ ತಗೊಂಡಿ ಸರ್ ಅದನ್ನ ಎಲೆಕ್ ಟೇಲ್ ಕನ್ವರ್ಟ್ ಮಾಡುತ್ತೆ ಸರ್.
ಓ ಚೆನ್ನಾಗಿ ಕೆಲ್ಸ ನೀವು ಯಾವ್ದ ಇಂಜಿನಿಯರಿಂಗ್ಗೆ ಸ್ಪೆಸಿಫಿಸೆಶನ್ಸ್.
ಸ್ಪೆಸಿಫಿಕ್ ಸರ್ ಈ ಸೋಲಾರ್ ಎನರ್ಜಿ ಅಂತ ಸ ಸಬ್ ಕೊಟ್ ಬರುತ್ತೆ ಸರ್ ಇದ್ರಲ್ಲಿ.
ಹಾ
ಎಲೆಕ್ ಹ ಸರ್ ಎಲೆಕ್ಟ್ರಿಕ್ ಅಲ್ಲಿ ಸಬ್ಕೋರ್ಸ್ ಬತ್ತೆ ಸರ್ ಸೋಲಾರ್ ಎನರ್ಜಿ ಅಂತ.
ಹ್ಮಾ
ಸೊ ಅದಲ್ಲೇ ಮಾಡ್ತಿದ ಸ ಕೆಲ್ಸ.
ಓಹೋ ನಮ್ದು ಎಲ್ಲ ಸಪ್ಕ ಎಲ್ಲ ನಿ ನಿಮ್ಮಂಗ ತಿಳ್ಕೊಂತೀವಿ ನಿಮ್ಮ ಅಂತರರಿಂದಾನೇ ನಾವೆಲ್ಲ ಕಾಲೇಜಿಗ ಹೋಗಲ್ಲ. ಇ ಸ್ಕೂಲಿಗ ಎಲ್ಲ ನಾವೆಲ್ಲ ಟೆಂತ್ಕ ಬಿಟ್ಟಬಿಟ್ಟಿದೀವಿ. ಈಗ ಎಲ್ಲಾರ ಕಾಲೇಜಿಗೆ ಹೋದ ಅಂದ್ರೆ ಹೊಲಾನ ಯಾರ ನೋಡ್ಕೋಬೇಕು. ಬೆಳೆ ಯಾರಿಗೆ ನೋಡ್ಕೋಬೇಕು ಅಂತ ಅಂದ ಎಲ್ಲ ಅವಾಗೆ ಬಿಟ್ಬಿಟ್ಟಿದೀನಿ. ಬರಿ ಹೊಲಾ ಮನೆ ಬಟ್ ಏನ್ ಮಾಡ್ತೀರಾ ಸೈನ್ ಹಾಕಕೊಂದ ಬರುತ್ತೆ.
ಹಾ ಅದು ಮೊದ್ಲ ಬಿದ್ರೆ ಗೊತ್ತು ಹಾ ಸರ್.
ಅದಕ್ಕೆ ಅಂದ ಕಲ್ಪಿದವಿ ನೋಡಿ ಆದ್ರ ಇವಾಗ ನೋಡಿ
ಕೇತೀವಿ ಸರ್ ನ ಎಜುಕೇಶನ್ ಕಲಿತಿ ಸರ್.
ಕಲಿಬೇಕ ಸರ್ ಏನ್ ಅಷ್ಟು ಗೊತ್ತಿದೆ ಬೇಸಿಕ್ ನಾಲೆಜ್ ಗೊತ್ತಿದೆ. ನನ್ನ ಬಗ್ಗೆ ಇವಾಗ ನೋ ಈ ಇಂಜಿನಿಯರಿಂಗ್ ನೀವು ಇಂಜಿನಿಯರಿಂಗ್ ಮಾಡ್ತಿದ್ದೀರ. ನಮಗೆ ಇಂಜಿನಿಯರ್ಸ ಇಂದ ಏನು ಗೊತ್ತಿರಲ್ಲ.
ಹ್ಮ.
ಇವಾಗ ಬ್ಯಾಂಕಿಂಗ್ ಬ್ಯಾಂಕಂಗ್ ರಗ ಏನಾರ ಹೋಗ್ಬೇಕಂದ್ರ ನಾವ ಇನ್ನಬ್ರ ಕೇಳ್ತೀವಿ. ಅದನ್ನ ಹೋಗ್ಲಾಡ್ಸಕ್ಕೆ ಸ್ವಲ್ಪ ಮಂದಿ ಬರ್ತ ಗ್ತಾರೆ ಬ ಈಗ ನಮ್ ಫ್ರೆಂಡ್ಸ್ ಇದ್ದಾರೆ ಅವ್ರ ಬಂದ್ ನಮಗೆ ಇದ ಮಾಡ ಹೋಗ್ತಾರೆ.
ಶೋ ಸರ್.
ಆದ್ರೂ ಚೆನ್ನಾಗಿದೆ ಸರ್ ನೋಡ್ಬೇಕು ಇನ್ನು ನಿಮ್ ಸೈಡ್ ವಾತಾವರಣ ಹೆಂಗಿದೆ ಸರ್ ಅಲ್ಲೆಲ್ಲ.
ನಮ್ಮ ಕಡೆ ಸರ್ ವಾತಾವರಣ ಸರ್ ಫುಲ್ ಎಲ್ಲ ಸರ್ ಚೆನ್ನಾಗಿರತ್ತೆ ಗಿಡ ಮರಗಳು. ಫಾಳ ಇದಾವ ಸರ್ ಫುಲ್ ನೇಚರ್ ಇದೆ ಸರ್ ನಾವೆಲ್ಲ ಇಲ್ಲೇ ವಾಕಿಂಗ್ ಮಾಡದು ಸರ್ ತಿರುಗೋದು ಎಂಜಾಯ್ ಮಾಡೋದು ಸರ್ ಮತ್ತ ಫುಲ್ ಸರ ಯ ಯಾಕಂದ್ರೆ ಸರ್ ಇಲ್ಲಿ ಸ್ವಲ್ಪ ಎಲ್ಲಾ ಸೋಲಾರ್ ಪ್ಲಾಂಟ್ಸ್ ಇದೆ ಸರ್ ಎಲ್ಲಾ ಫುಲ್ ಎಲ್ಲ ಕಡೆ. ಸೋಲಾರ್ ಪ್ಲಾಂಟ್ಸ್ ಮಾಡಿದ್ ಸರ್ ಸೊ ಗಿಡದ ಬೇಕ್ ಸರ್ ಗಿಡವ ಏ ಎಲ್ಲಾ ಇರದೆೇ ಇಲ್ಲ ಸರ್ ಎಲ್ಲ ದೆಲ್ಲ ಇಲ್ಲೇ ಮಾಡಿದ್ದು ಸೊ ಅದು ಕೇಸರ್ ಎಲ್ಲಾ ಗಿಡ ಮರಗಳೆಲ್ಲ ಪ್ಲಾಂಟ್ ಮಾಡಿದೇ ಇದ ಹಾ ಸ ಡೈಲಿ ಸರ್ ಡೇಲಿ ಡೇಲಿ ಸರ್ ಸ್ವಲ್ಪ ಕೆಲಸ ಮಾಡ ಸರ್ ಪಾರ್ಟ್ ಟೈಮ್ ಜಾಬ್ ಇದ್ದಾಗ ಮಾಡ್ತೀವಿ ಸರ್ ಅಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇತ್ತಪಾ ಪ್ರಕಾರ ಸೋಲಾರ್ಗೆ ಹೋಗಿ ಇಂಟರ್ನ್ಶಿಪ್ ಕಂಪ್ಲೀಟ್ ಮಾಡ್ಕೊಂದ ಬಂದ ಸರ್ ಎಲ್ಲೇ ಇದೆ ಸರ್ ನ ಗಿಡದ ಮರ್ಗಳು.
ಆ ಸೋಲರ್ ಪ್ಯಾನಲ್ ಹಾಕ್ಬೇಕಾರ ಗಿಡ ಕಡಿಯಲ್ಲ ನೀವು
ಇಲ್ಲ ಕಡೆಯಲ್ಲ ಸರ್ ಅದಕ್ಕೆ ಸರ್ ಸ್ಪೆಸಪಿಕ್ ಏರಿಯಾ ಸರ್ ಗ್ರೌಂಡ ಇದಿನ ತರ ಒಂದ ಸ್ಪೆಸಿಕ್ ಏರೀಯಾ ಇದೆ ಸ ಆ ಪ್ಲೇಸಲ್ಲಿ ಸೋಲಾ ಪ್ಲಾಂಟ್ಸ್ ಅಷ್ಟೇ ಇರೋದ ಸರ್.
ಓಹ ಹಂಗಾರ ಓಕೆ ಇವಾಗ ಬೆಂಗಳೂರಲ್ಲಿ ಮಾಡ್ತಿರ್ತಾರೆ ಸೋಲಾರು ಈಗ ಬಿಡಿದಿ ಸೈಡ್ ಎಲ್ಲಾ ಎಲ್ಲಾ ಗಿಡ ತೆಗೆದು ಡಾಂಬರ ರೋಡ್ ಹಾಕ ಗತಿ ಮಾಡಿ ಅದರಮ್ಯಾಲ್ ಸೋಲರ್ ಆಗ್ತಾರೆ ಅದಕ್ಕಿಂದು ಬೆಸ್ಟ್ ಏನ್ ಗೊತ್ತಾ ಎಲ್ಲರ ಮನಿ ಮ್ಯಾಗೂ ಒಂದಂದು ಸೋಲಾರ್ ಪೆನಲ್ ಹಾಕ್ದರೆ.
ಹ ನಮ ಬಿಲ್ಡಿಂಗ್ ಮೇಲೆ ಹಂಗೆ ಇದಾವ ಸರ್ ಎಲ್ಲ ಬಿಲ್ಡಿಂಗ್ಸ್ ಮೇಲೆ ಸೋಲಾರ್ ಪ್ಯಾನಲ್ಸ್ ಹಾಕ್ ಇಟ್ಟಿದಾರೆ ಸರ್ ಮತ್ ಸರ್ ಸ್ವಲ್ಪ ಸ್ವಲ್ಪ ಸ್ವಲ್ಪ ನೆಲಗಳು ಸರ್ ಬೆಳಕ್ಕ ಇರಲ್ಲ ಸರ್ ಅವ್ ಅದರ ಮೇಲೆ ಏನು ಏನ್ ಹಾಕಿದ್ರು ಬೆಳಲ್ಲ ಸರ್ ಸೊ ಅಂತ ಪ್ಲೇಸ ಅಲ್ಲೆ ನಾವ್ ಸೋಲಾರ್.
ಓ ಬರಡು ಭೂಮಿ ಅಂತೀವಿ ನಾವು ಅದಕ್ಕೆ.
ಬರಡು ಭೂಮಿ ಮೇಲೆನೇ ಹಾಕದು ಸರ್ ಮತ್ತೆ ಸರ್ ಬಿಲ್ಡಿಂಗ್ಸ್ ಮೇಲೆ ಅಷ್ಟೇ ಇಲ್ದಿರೆ ಸರ್ ಬೆಳೆ ಇತ್ತಂದ್ರೆ ಸರ್ ಪ್ಲಾಂಟ್ಸ್ ಬೆಳೆಲ್ವಲ್ಲ ಸರ್ ಸೋಲಾರ ಕಿಂತ ಸೋಲರ್ ಏನು ಸರ್ ಎಲ್ಲೂ ಬಿಲ್ಡಿಂಗ್ ಮೇಲೂ ಹಚ್ಬಹುದು ಸರ್ ಆರಾಮಾಗಿ ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡ್ಬಹುದು ಬಟ್ ಪ್ಲಾಂಟ್ಸ್ ಇದ್ದಾವೆ ಸರ್ ಪ್ಲಾಂಟ್ಸ್ ಇಂದನೇ ನಾವು ಎಲ್ಲ ಜೀವನ ಇರೋದ ಅದರಿಂದ ಸರ್ ಅದೇ ಕಟ್ ಮಾಡಿದ್ರೆ ಹೆಂಗ ಸರ್.
ಅದು ನಿಜ ಸರ್ ಈಗಿನ್ ಜನ ಅರ್ತಾ ಇಲ್ಲ ಬಿಡಿ ಸರ್ ಅದಿಕ್ಕೆ. ನಾವು ಮೊನ್ನೆ ಸೋಲಾರ್ ಹಾಕ್ಸ್ಬೇಕಂತ ಅಂದ್ವಿ ಖರ್ಚು ಜಾಸ್ತಿ ಬರುತ್ತೇ ಅಂದರು ಸೋಲರ್ದು ಅದಕ್ಕೆ ಮತ್ತೆ ಸುಮ್ನೆ ಮುಂದೆ ನೋಡ್ಕೋಣ ಅಂತ ಅಂದು ಬಿಟ್ವಿ.
ಅಷ್ಟನ್ ಇಲ್ಲ ಸರ್ ಸರ್ ನೀವು ಎಲೆಕ್ಟ್ರಿಸಿಟಿ ಬಿಲ್ಸ್ ಕಟ್ತೀರಾ ಸರ್ ಅಷ್ಟ್ ಅಷ್ಟ್ ಬೆಲೆ ಒಂದು ಟೂ ತ್ರೀ ಮಂತ್ಸ್ ಎಲೆಟ್ರಟಿಸಿ ಬಿಲ್ ನ ಸೋಲಾರ್ ಪ್ಲಾಟ್ ಬರುತ್ತೆ ಸರ್ ಆರಾಮಾಗಿ ನೀವು ಅರಾಮಾಗಿ ಕವರ್ ಮಾಡ್ಕೋಬೋದು ಸರ್ ಅ ಒಂದ್ಸತಿ ಸೋಲಾರ್ ಪ್ಲಾಂಟ್ ನೀವ್ ಫಿಕ್ಸ್ ಮಾಡಬಿಟ್ರೆ ಒಂದು ಫೋರ್ ಫೈವ್ ಇಯರ್ಸ್ಗೆ ನೀವ್ ಅರಾಮ್ ಸರ್ ಫೋರ್ ಫೈವ್ ಇಯರ್ಸ್ ಅವರೆಗೂ ಏನೂ ಡ್ಯಾಮೇಜ್ ನೂ ಆಗಲ್ಲ ಸರ್ ಎಲೆಕ್ಟ್ರಿಸಿಟ ಫು ಫ್ರೀ ಆಗ ಬಂದ ಬಂದಿನ್ ತರ ಬರ್ಬಹುದು ಸರ್.
ಓ ಹಂಗಾರ ಚೆನ್ನಾಗೆ ಹಂಗಾರು ಚೆನ್ನಾಗಿ ಸರ್ ಈಗ ನೋಡ್ರಿ ನಮ್ ಸೈಡ್ ಎಲ್ಲಾ ಬರೀ ಈಗ ಮೋಟ್ರ ಪಂಪ್ ಸೆಟ್ ಗೊತ್ತಾ ಈಗ ನೀರ್ ಬೇಕಲ್ಲ ನಮಗೆ ಬೋರಿಂದ ನಮ್ ಸೈಡೆ ಎಲ್ಲಾ ಈ ನದಿಗೊಳಿಲ್ಲ ಜಾಸ್ತಿ.
ಹಾ
ಅದಕ್ಕೆ ಬೋರ್ ಓಡಸ್ಬಿಡ್ತಾರೆ ಎಲ್ಲಾರು. ಎಲ್ಲರೂ ಬೋರಿಗೆ ಪಂಪ್ ಸೆಟ್ ಹಾಕ್ತಾರೆ ಪಂಪ್ ಸೆಟ್ ಕರೆಂಟ್ ಬೇಕೇ ಬೇಕಲ್ಲ ಎಲ್ಲರೂ ಇದು ಅದೇನು ಲೈಟಿಂಗ ಕಂಬದಿಂದ್ ಕರೆಂಟ್ ಎಳಿತಾರೆ ಅದರ ಬದ್ಲು ಸೋಲಾರ್ ಪ್ಯಾನೆಲ್ ಕುಂದರಿಸ್ಕೊರಿ ಅಂತ ನಮಗ ಒಂದು ಮಂದಿನಿ ನಿಮ್ಮಂತಾರೆ ಬಂದು ನೂ ಒಂದ್ ಲಕ್ಷ ಹೇಳಿದ್ರು ಅದಕ್ಕೆ ಬಿಟ್ವಿ ಸೋಲಾರ್ ಪಾನೇಲಿಂದ ಜಾಸ್ತಿ ಉಪಯೋಗನೂ ಇದೆ.
ಉಪಯೋಗನೂ ಇದೆ ಸರ್ ಸೊ ಇನ್ನೊಂದ್ ಸರ್ ನಮಗ್ ಇಷ್ಟ್ ಕ್ಲಿಯರ್ ನೇಚರ್ ಕೊಟ್ಟಿದೆ ಸರ್ ಗಿಡ ಮರಗಳು ಸರ್ ಬಿಸಿಲು ಎಲ್ಲಾ ಕೊಟ್ಟಿದಿವಿ ಸರ್ ಅದಕ್ ಬಿಟ್ಟಿ ನಾವು ಓ ಜಸ್ಟ್ ಸರ್ ಇದು ಇಂಟರ್ನೆಟ್ ಸೋಷಿಯಲ್ ಮೀಡಿಯಾ ಅದೆಲ್ಲ ಯೂಸ್ ಮಾಡಿದ್ರ ಏನಕ ಸರ್ ನೇಚರ್ ದಿಂದಲೇ ಎಲ್ಲ ಸಿಗುತ್ತೆ ಸೊ ಸೋಷಲ್ ಮೀಡಿಯಾ ತೊಗೊಂಡ ಏನ್ ಮಾಡೋದು ಸರ್ ಆ ಅದು ಆ ಟೈಮ್ ಸ್ವಲ್ಪಾನೂ ನೇಚರ್ ಲೇಟ ಇದ್ರೆ ಯೂಸ್ ಆಗುತ್ತೆ ಸರ್ ನಮ್ಮ್ ಶರೀರ ಎಲ್ಲ ಕನ್ವರ್ಟ್ ಆಗುತ್ತೆ ಸರ್ ಅದು.
ಕರೆಕ್ಟ್ ಆಗುತ್ತಿದೆ .
ಹದು ಸರ್ ಸರಿ ಸರ್. ಹಲೋ ಸರ್.
ಸರ್ ನಿಮ್ ನನೆಟ್ವರ್ಕ್ ಕಟ್ ಆಗ್ತಿದೆ.
ಹೌದಾ ಸರ್.